ಹಲೋ
ನಂಬರ್ಲ್ಲ ನಂಬರಾದ ನಂಬರ್ ಹೊಡ್ಕೋಳೋದ್ ಹೆಂಗೆ
ಹಾ ಕೇಳಸ್ತದ ಊಟ
ಆಯ್ತು ನಿಮ್ದು ಮೇಲ್ ಮಾಡಿದ್ರ ಒಂದೇ ಒಂದು ಹೊಡಿಲಿ
ಹ್ಮ್ ಮಾಡಿದ್ದೇವಿ ಮೀನ ಮೀನ ತಗಂಬಂದಿದ್ದ ಮಾಮ ಹ್ಮ್
ಅ ಹೆಂಗ ಈ ಯಾರು ಮಾಡಲ್ಲ ಈ ಯಾರ್ು ಮಾಡಲ್ಲ ಅವ್ರ ಯಾರ್ ತೇಜ
ಹ್ಮ್ ಹುನ ಆೆ ತರಿ
ನಾ ಮಾಡಿದ ನಾ ತೊಂದ್ರೆ ಇಷ್ಟ ಮಾಡಿ ಉಂಡೆ ಮೈ್ತ ನಾನು ಹ್ಮ್
ಅವರು ದನೂಊರಿಲಲ್ಲ
ಬದ
ನ್ ಕುರುದಯಳ
ಪ್ಪ ಚೂಡಿದ್ರ ಮನ್ಯಾಗ
ಹ್ಮ್ ಹ್ಮ್್ಮ ನಾ ಹೇಳಿದನ ನಿನ್ಗ ಒಂದೇ ಬೇಕಾದ್ರ ಒಂದ್ ಆ್ ವೀಸ್ ತೆಕೊಂಡ್ ಉರ್ಬೇಕಾಯತ್ನಿ
ಅಲ್ಲ ಬರ್ ನಡ ನಂಗೆಲ್ಲಾ ಪ್ಲಾನ್ ಟೈಮ್ ಬಂತಲ್ಲ
ಹ್ಮ
ಎಲ್ಲಿವರ ನಮ್ಗೆ ಸ್ನಾನಂಗ ಮಾಡ ಮತ್ತೆ
ಅಲ್ಲಾ ನೀವು ಒಂದ ನಾಕಕ್ ಪೀಸ್ ತಕಂದಂಗ ಹುರ್ದ್ಸಿಂದ ಸಾರ್ ಮಾಡಿದ್ರ ಸಾರನೆಾಗ ಹಾಕಿ ನುಂಡಿದ್ದಂದ್ರ ಆ
ಹ ಕ ಜತ ಆಯ್ ಬಡ ಕೆಜಿ ಆತ ಆಯ್ತು ನಾಟ ನಾಕ್ ನಕಜ ಅಷ್ಟೇ ನಾ ನಾಕ್ ನಕು ಅಷ್ಟ
ಯನು
ಇ ಹ್ಮ ಹಾ
ಎಷ್ಟ ಎಷ್ಟು ಕೆ ಜಿ ಸಿಕ್ಕೋ
ಏ ಅವ ಇ ಮೂರ್ ನಾಲ್ಕ ಐದ್ ಕ ತನಕಾವ ಅ ರಾಶ ಒಂದ ನಮಗ ಒಂದ್ ಕೆಜಿಕ್ ಸಿಕ್ಕವಾ ಒಡ ಒಂದ್ ಕುಂಡಾ ಹೊಡ್ರ್ ಅಷ್ಟೇ ಕುಂಡಾ ಹೊಡದ್ರ ಆಯ್ತ್ ಮಾರ್ಲ್ ಹಯ್ ಬಿಟ್ರರು್ರು
ಯಕ
ಹ ಯ ಮತ್ತ ಅವ್ರ ಅವ್ರಗ್ ಬೇಕಂತ ಹೊದಿದ್ರ ಅವರು
ಅ ಕಡೆ ವಾರಕ ಅವ್ರೋದ್ರಾಗ ಅವ್ರ ನೋಡ್ರಾಗ
ಹಾ ನಂದು ಒಂದ್ ಕೆಜಿ ಇತ್ತು ತನ ಸ ದ ಅಧ
ಹಾ ಎಡ್ ಕೆ ಜಿತ್ತ ಅವನ್ ತಗ ಹ ಎಡ್ ಕೆ ಜಿತ್ತ
ಹ್ಮ ಮತ್ತೆ ನಂಬ ಕೆತ್ತು ಪ ನಂಬತ್ತು ಒಂದು ಅನ್ನೂರು ರೂಪಾಯಿ
ಚರಿ ಗಯತ ಯಾವದು ಮೀನ್ ಯವದು ನಮ್ದನ್ ರವದ ಅಂತಂದ್ರಪ್ಪ
ಅದದ ಆಲ್ಲಾಮ
ಹ್ಮ್
ಮತ್ತ ಸೂಿ ಮಾಡಕೊತರ ಹ ಹ ಕಬಾ ಮಾಡಿ ಹ
ಹ ಹ್ಮ್
ಯಾರಿ
ಮೆಥಿನ ಸಬಿ ಹ ಅಬಿಜನ್ ನತ ಚುಜ ಮಾಡಾರ ಕೊತ
ಹ
ಎತ್ತ ಎತ್ತ ಚೂಜ ಮಾಡ್ಕೊಂತು ತ್ತಗೆ ಹ ಹ್ಮ ಚೂಜ ಹ್ಮ ಇನ್ನ ಮಾಡಮ ತಮಂದ ಡಾಕ್ಟರ್ ಬಂದಣ ಕ ಏನಾಗಿದ್ದಾನ ಅ ಪಾರ್ವೆ ಮಾಡಮ ರ ಅಬೀ ಇ ತಡ್ಸ ಕುಣ ಚ್ರ ಹ್ಮ ಒಂದು ಹ್ಮ ನೀವ ಆಯತಾ ನೀವೆಲ್ಲಾ ನೀವೇ ನೀವೇ ಆಗರ ಡಾಕ್ಟರ್ ನೀವು ನೀವ ಮಾಡ್ರಿ ತಮಗೋದ
ಅದಿ ಅ ಅಲ್ಲ ನಾ ನಾವು ಸಂದಾತ ಅಭಿ ದೊಡ್ಡ
ಇ ಮಾಡ ಅ ಏನು ನಿ ಮಾಡತ ಅಲ್ಲನ ನನಗಾದ ನನ್ಗಲ್ಲ ನನಗ ನನ್ ಮಾಡ್ತೇನೆ ನೋಡಿ ಹ ಕುಂಬಾರ ಚಲೋಲ್ ಬಡಬ್ ನೀವು್ ಹ ನೀವುಾ್ಣ ಪಾರ ಮಾಡ ಚಲ ಹ ಅ ಅಗ ಅವನ ಅವನಿಕ ಹ
ಊಟ ಮಾಡಿದ್ದೇನೆ ಹ ಎಲ್ಲು ಉ ಊಟ ಊಟ ಮಾಡಿದ್ದೇನಪ್ಪ ಹಂದೆ
ಅಲೋ
ಊಟ ಊಟ ಮಾಡಿದ್ದನೆ ನಿಂಗ್ದೆ ಯಾಕ ನೆಟ್ವರ್ಕ್ ಇಲ್ಲ ನನ್ ಕೊರ್ಕರ್ ಕೇಳಕ ಇದ್ದ ಹ್ಮ್ ಚಪಾತಿ ಮಾಡ್ರ ನಮ್ಮ ಮನ್ಯಾಗ ಚಪಾತಿ ಮೀನು ಹ ಉಕ
ಂಡೈಂದ
ಹ್ಮ್
ಬ ಹಾ ಪ್ರಮದಾ
ಇದು ಎಕ್ಸಾಮ್ ಮೂ ನಿು ಕೇಳಿಸತದೆ ಎ ಮುಗದುಲ್ಲ
ಹಾಗ
ಎಸಾಮ ಎಕ್ಸಾಮ
ಆ ಗ ಹಾ ಹಾ
ಅಲೋ ಎಸಾಮ ಮುಲ್
ಹ
ಎಕ್ಸಾಮ್ ಎಕ್ಸಾಮ್ ಕೇಳಸ್ತದ ಹಲೋ
ಹಲೋ
ಹ್ಮ್ ಹೇಳ
ಸ
ಕೇಳಸ್ತದಿಲ್ಲ ಮಾತಾಡದು ಕೇಳಿಸತ ಕೇಳಸ್ತದ
ಎತ್ತಬ
ನನು
ಕ
ತಟ್ಟಗನ ದಾ
ೊಂದ ಾನ ಹೊಸತ್ೊಂದಲ್ಲ ಅವ್ರ
ಹೊಸೆತ್ಂದ್ರೆ ಎಷ್ಟು ಬಿದ್ದ
ಒಂದೆ ಒಂದ ಐದ ಬಿದ್ರೆ ಹೋಗ್ಲಾ ಅ
ಮುಂದೆತ್ತ ಅಂದ್ರೆ ಒಂದ್ ಕೊಟ್ಟ ಒಂದ್ ಲಕ್ಷದಐತರ
ಯಡು ಯಡು ಯಡು ಹ ಎತ್ತಷ್ಟುದು ಎತ್ತಷ್ಟುದು ಷ್ಟ ಒಂದ ಇಪ್ಪತ್ತ ಅಂತ ಪ
ಮಿ ಮಾತ ನ ನಿಮ ಕಡಿ
ಅಲ್ಲ ಎತ್ ಹ ಎತ್ ಒಂದ್ ಇಪ್ಪತ್ತು ಬದ ಅಂತ
ಈಗಿದ್ರೆ ಆಗಾಮ್ತತ
ಹಲೋ ಎತ್ರ ಒಂದಪ್ಪತ್ ಬದ ತಜ ಹಾ
ಚಲವು ಸ
ಚಲ ಮ ಮ್ವ ತಿರುಗ್ತಲ್ಲತಲ್ಲಾರ
ಅಂದ್ರ ಗ್ವಲ್ಿ ಚೇಂಜ್ ಆದ್ದಲ್ಲ
ಹಾ ಹಾ ಗಳಲಿದತ
ಅಲ್ಲೊಂಡದೇ ಬೇರೆ ಈ ಇಲ್ಲಿ ಇಲ್ಲಿ ತಿನ್ನದೇ ಬೇರೆ
ಹ್ಮ್
ಮಡ್ಡಿ ಗಿಡ್ಡಡೆ ಮಡ್ಡಿ ಸ ಕೆಲಸಾಲ ಡ ಎಡು ತರಲರು
ಯಾವ ಮಾಡ್ತಾರಣಪ್ಪಾ
ಮದದ
ನೀ ನೋಡ್ತರ್ವ ಮಾಡ್ತರ್ಬೇಕೋಟ
ಹ ಪಿಕ್ಸ್ ಎಡ್ತ ನ ಮತಿ
ನಡವಕ್ ಮ ದಡ್ ರ ಹತ್
ಹ್ಮ್ ಬರ್ತಿರ್ತಾವ ಮಡ್ಡಿಟ್ರೆ ಬರ್ತಿರ್ತ ಒಂದ ಹತ್ತು ಹಲೋ
ಹಾ ಕೆ ಸಾಲ ಕವ ಚೆ ಕ ಹಕಲ ನ
ಹ್ಮ್ ಹೋಗ್ಕ್
ಹಲೋ
ಹ್ಮ್ ಕೆೇಳ ದೇವ ನಳ ಭ ಅಬಿ ಭರ್ತ ತಬರ್ಲ್ಲಂತ ಹಲೋ
ಬರ್ತನ್ ಇಡಿವತನ್ ಮಗವಾ
ಹೌಂದ ಹರಾಮರ್ಜಿ ಒನ್ನ
ಹಲೋ ಭರ್ತನಂಜ್ಯ
ಹ್ಮ್ ಹ್ಮ ಯಾರರರಲ್ಲ
ಹಾ ನಿಮ್ದೇನಯ್ತು
ಎ ನಮ್ಮ ಬಸರಪ್ಪ ಇಪ್ಪ
ಅಂದ
ನಾ ಕೊರ್ಕರ್ ಕೇಳಕ ನೆಟ್ವರ್ಕ್ ಆದಿಲ್ಲ ನೀನ್ ಬಲ್ಲಿಿ
ಮ
ಮನೆಗ ನಿನು ನಿನು ಬಲ್ ನೆಟ್ವರ್ಕ್ ಇಲ್ಲ
ನಡ್ರ್ ಪುಲ್ಲ ನಡ್
ಮತ್ತೆ ಯಾಕೆ ಕೇಳಲ್ಲ ಕರ್ಕರ್ ಕೇಳ್ದ ಅಲ್ಲಿಂದ
ನಾವು ರೋಡಿಂದ ರೋಡಿಗೆ
ನ ಮನೆ ಮಕಾನ ನ ಒಬನೆ
ನನ್ ರೋಡಿಿ ನಾಯಂಗ ಏ ನಂದ ನಡುಗೆಗೆ
ಹ್ಮ್
ಯಾವ ಮತ್ತ
ಈವ ಕೇತೀವಳಲ್ಪ್ಪಸವ್ ಮೇನ್ ರೋಡ್ಿಗೆ ಇದ್ದು
ಹಾ ಮೇಡ ಅಡಿ ಎಲ್ಲ ಕೊಡ್ತರರ
ಯ ಬಟ್ಟಿ ತಗಾಗ ಬರಲ ಮೂರಂಕ್ ಬಟ್ಟಿ ತ ತ್ತ ಮರಮ ಕಲ ಮೀಂಚೆ ಕೆತ್ತ ಹೋಗಬೇಕು
ಹಾ ಹಾ ಹ
ಈಗ ತಗಕ್ ಬರಲ್ ಬೈಟ್ಟೆ ನೀವ ತಗಂದ್ರಿ ಅದ ಸೇಮ್ ನೀವ ತಗಂದ್ರಿ ಸೇಮ್ ತಗಂದ್ರಿ
ಎಲ್ಲಾ ಜಾತ್ರರೆ ಆಗ್ತು ಜಾತ್ರೆ
ಹದ
ತಾವೇಂದ್ರ ಲಲಿತ ಆಮ್ಮಂದಿಗೆಸ
ಹಮ್ಮ ಕೆಲ್ಲ
ಹ ತಾವೇಂತಲ್ಲ
ನರ್ಸಲಿ ನ
ಹ ಮನ ಕಣ ವರ್ದ ಕಾನ
ಅವರು ತಮ್ಮ ಬಂದರ
ಹಾ ಬಂದ ನೋಡು
ಭರತ್ನಂದ್ರ ಮೈ್ಯಾ್ನಕ್ಕೆ
ಹ್ಮ್ ಬಂದೋಣ ಬಂದೋಡಪ್ಪಾ ಅವಜ್ಜಾತ್ ನಮ್ಮರ ಮಜಾ
ನಮ್ಮ ಮುರಗಾದಂಗಾಗಲ್ಲ ಅಂದ್ರೆ
ನಿರು ಶಗ ಯಕ
ಏ ನಮ್ಮೂರ ಹೆಗ್ಗ ಜನ ಪೂರ ನಿಮ್ಮ್ೂಊರ ಮಧ್ಯಾಹ್ನ ಬೋಸ ಆಡಲ್ಲ ಬಾಳ ಜನ ಮೆದ್ಯಾಹ್ ಬೋಸಾಯ ಬಾಳ ಜನ ಆಡಲ್ಲ ಹ್ಮ ಸರಿತಪಾ
ಹಾ
ಅ